ಹಲೋ ನಮಸ್ಕಾರ ಹಾ ಕೇಳಿಸ್ತಾ ಇದ್ದನೆ ನಿಮ್ ಕೇಳಿಸ್ತಾ ಇದ್ರನೆ
ಹಾ ನಮಗೂ ಕೂಡ ಕೇಳಿಸ್ತ ಇದೆ
ಮಸ
ಹಾ ಹೇಳಿ
ನಷ್ಟ ಹಬ ನಷ್ಟ ಮಾಡಿದ್ರಾ
ಹಾ ಮಾಡಿದ್ದೀವಿ ಚಾವು
ಆ ನಮ್ದು ಆಯ್ತು ಏನ್ ತಿಂದ್ರಿ
ನಾವು ಉಪ್ಪಬಿಟ್ಟು ತಿಂದ್ಬಿಟ್ಟು ತಿಂದ್ವಿ ನೋಡಿ
ಉಪ್ಪಿಡ್ತಂದ್ರಾ
ಹ್ಮ್
ಹ ಹಾ ಒಪ್ಪಿಟ್ ಜೊತೆ ಏನ್ ತಿಂದ್ರಿ
ಫಿಜ್ ಜೊತೆ ಏನು ಇಲ್ಲಾ ಅದು ಒಂದೇ ತಿಂದವಿ
ಉಪ್ಪಿಟ್ ಹೆಂಗ ಇತ್ತೂ ರಾ ಹೇಗಿತ್ತು ಮತ್ತೆ ಉಪ್ಪಿಟ್
ಚೆನ್ನಾಗಿತ್ತು
ಹ ನಿಮ್ಗಿಷ್ಟನಾ ಉಪೀಟ್ಟ ಅಂದ್ರ
ಹೌದೌದು
ಹಾ ಹಾ ಇದೇ ಪೈನ್ ಮಾಡ್ಕೊಂಡಿದ್ದೀರಾ
ನಾವು ನೋಡ್ಬಿಟ್ಟಿ ಇವಾಗ ಒಂಬತ್ತನೇ ತರಗತಿ ಗೊತ್ತು ಕೊತಾ ಇದ್ವಿ ರಜೆ ಕೊಟ್ಟಿತ್ತು ಮನೆಯಲ್ಲಿದಿವ
ಹಾ ಮನೆಯಲ್ಲಿದ್ರಾ
ಹಾ
ಹ ಹಾ
ಹಾ ಹೌದು ತಾವು
ನಮ್ದು ವಿದ್ಯಾಭ್ಯಾಸ ನಾವು ಇವಾಗ ಇಂಜಿನಿಯರಿಂಗ್ ಪದವಿ ಮಾಡ್ತಾ ಇದಿದ್ವಿ ಇಂಜಿನಿಯರಿಂಗ್ ವೃತ್ತಿಪರ ಕೋರ್ಸ್ ಮಾಡ್ತಾ ಇದ್ವಿ ಕಂಪ್ಯೂಟರ್ ವಿಜ್ಞಾನಾ
ಹ ಹೌದಾ
ಹ ಹಾ ನಾವು ಕಂಪ್ಯೂಟರ್ ವಿಜ್ಞಾನ ಇಂಜಿನಿಯರಿಂಗ್ ಪದವಿ ಮಾಡ್ತಾ ಇದೀವಿ ನೋಡಿ
ಹ್ಮ್ ಹೇಗ್ ನಡೀತಾ ಇದೆ ಅಭ್ಯಾಸ
ಹ ಹಾ ನಮ್ದ್ ತುಂಬಾ ಸುಗಮವಾಗಿ ನಡೀತಾ ಇದೆ ಯಾವದೇ ತರ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿದೆ
ಹ್ಮ್
ಹ್ಮ್ ಸೊ ಯಾವ್ದೇ ತರ ತೊಂದ್ರ ಇಲ್ಲ ನೋಡಿ ತುಂಬಾ ಚೆನ್ನಾಗಿದೆ
ಹ್ಮ್ ಹ್ಮ್
ನಿಂದ್ ಹೇಗ್ ನಡೀ
ಮತ್ತೆ ಪರೀಕ್ಷೆ ನಮ್ದು ಇನ್ನು ರಜೆ ಕೊಟ್ಟಿದ್ಯಾ ಅಲ್ವಾ
ಹಾ ಹಾ ಹಾ ಹಾ ಯಾವಾಗ ಯಾವಾಗ ಯಾವಾಗ ಶುರುವಾಗುತ್ತೆ ನಿಮ್ದು
ಶುರುವಾಗುತ್ತೆ ಅಂತ ಹೇಳಿದ್ದಾರೆ
ಹಾ ಹಾ ಆವಾಗ ಹೋಗ್ಬೇಕಾ ನೀವು
ಆಪ್
ಹ ಹಾ ಮತ್ತೆ ಹತ್ತನೇ ತರಗತಿ ಅಂತನಂದ್ರೆ ಈ ಏನ್ ನಿರ್ಧಾರ ಮಾಡಿದ್ರಾ ಅಂದ್ರೆ ವಿಜ್ಞಾನ ತಗಂದು
ಹಾ ವಿಜ್ಞಾನೇನ್ ತಗೋಬೇಕು ಅಂತ ಮಾಡಿದ್ದೀನ
ಹಾ ಹಾ ಹಾ ಹಾ ಹಾಗೆ
ಹ್ಮ ಹೇಗಿರುತ್ತೆ ಚ್ಚಾ ಕಠಿಣ ಇರುತ್ತಾ ಸುಲಭ ಇರುತ್ತಾ ಅದು
ಅದು ನೀವು ಇವಾಗ ವಿಜ್ಞಾನ ತಗತ್ಕೊಂಡ್ರೆ ನಿಮ್ಗೆ ಬಹಳಷ್ಟು ಆಯ ಆಯ್ಕೆಗಳು ಬರ್ತ್ತವೆ ಅಂದ್ರೆ ನಿಮ್ಗೆ ಆ ಅರ್ಥಶಾಸ್ತ್ರ ಆಗಿರ್ಬೋದು ಇಲ್ಲ ಕಂಪ್ಯೂಟರ್ ವಿಜ್ಞಾನ ಆಗಿರ್ಬೋದು ಇಲ್ಲ ಅಂದ್ರೆ ನಿಮಗೆ ಮನೆ ವಿಜ್ಞಾನ ಅಂತ ಬರುತ್ತೆ ಒಂದು
ಹ್ಮ್
ನಿಮ್ಗೆ ಈ ತರ ಮೂರು ಭಾಗಗಳಾಗಿ ಸಿ ಸಿಗುತ್ತವೆ ನೀ ಅದ್ರಲ್ಲಿ ಯಾವ್ದಾದ್ರು ಒಂದು ಅ ಅದ್ ನನ್ನ ಹೋಮ್ ಸೈನ್ಸ್ ಅಂತ ಕರೀತಾರ
ಹಾ
ಹ ಅಂದ್ರೆ ಮನ ಮನೆಯಲ್ಲಿ ಯಾವ ತರ ಸ್ವಚ್ಛತೆ ಅ ನೋಡ್ಕೋಬೇಕು ಯಾವ ತರ ಸ್ವಚ್ಛತೆ ಕಾಪಾಡ್ಕೋಬೇಕು ಆತರ ಆತರ ವೃತ್ತಿಪರ ಕೋರ್ಸ್ಗಳಿಗೆ ಮನೆ ಅಂತ ಕರಿತ ಮನೆ ವಿಜ್ಞಾನ ಅಂತ ಕರಿತಾರೆ ನೋಡಿ ನಿಮ್ಗೆ ಇದರಲ್ಲಿ ರಾಸಾಯನಿಕಶಾಸ್ತ್ರ ಮತ್ತು ಭೌತಶಾಸ್ತ್ರ ನಿಂಗೆ ಇದ್ದೇ ಇರುತ್ತೆ.
ಹ್ಮ್
ಇವಾಗ ಹೇಗೆ ಅಂತ ಹೇಳ್ತೀನ್ ಕೇಳಿ ಇವಾಗ ನೋಡಿ ಅ ನೀವ ಏನಾದ್ರು ಮನೆ. ವಿಜ್ಞಾನ ತಗೊಂಡ್ರ ಅಂದ್ರೆ ಹೋಮ್ ಸೈನ್ಸ್ ಮನೆ ವಿಜ್ಞಾನ ತಗೊಂಡ್ರ ನಿಮಗೆ. ಅ ಅರ್ಥಶಾಸ್ತ್ರ ಇರುತ್ತೆ ಅರ್ಥಶಾಸ್ತ್ರ ಅಲ್ಲ ಜೀವಶಾಸ್ತ್ರ ಇರುತ್ತೆ
ಹ್ಮ್
ಆ ಜೀವಶಾಸ್ತ್ರ ಆದ್ಮೇಲೆ ಬಂದ್ಬಿಟ್ಟು ನಿಮ್ಗೆ ಆಹ ಇದು ಇರುತ್ತೆ ಯಾವುದು ಭೌತಶಾಸ್ ತ್ರ
ಹ್ಮ್
ಭೌತಶಾಸ್ತ್ರ ಬಂದ್ಬಿಟ್ಟು ನಿಮ್ಗೆ ರಾಸಾಯನಿಕ ಶಾಸ್ತ್ರ ಇರ್ತೇ.
ಹ್ಮ್ ಹ್ಮ್ ಹ್ಮ್
ಮನೆ ವಿಜ್ಞಾನದಲ್ಲಿ ಮತ್ತೆ ಮನೆ ವಿಜ್ಞಾನ ಅನ್ನೋದು ಒಂದು ಅ ಅ. ಅದರದೇ ಆದಂತಹ ಒಂದು ಮೂಲ ಸಬ್ಜೆಕ್ಟ್ ಇರುತ್ತೆ. ಕೂರ್ಸಿರುತ್ತೆ ಆ ಮನೆ. ಮನೆ ವಿಜ್ಞಾನ ಮತ್ತು ಅ ಅ ಜೀವಶಾಸ್ತ್ರ ಭೌ ತಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರ ನಿಮಗೆ ಈ ನಾಲಕು ಸಿಗ್ತವೆ..
ಹ್ಮ್ ಹ್ಮ್.
ಮತ್ತೆ ಸ ಸರಿಯಾಗಿ ನೀವು ಅ ಇನ್ನೊಂದು ಬರುತ್ತೆ ಯಾವ್ದು ಜೀವಶಾಸ್ತ್ರ ಅಂತ.
ಹ್ಮ್
ಅಂದ್ರೆ ಜೀವಶಾಸ್ತ್ರ ವಿಜ್ಞಾನ ಅಂತ ಬರುತ್ತೆ ಬಯಲಜಿ ಜಿ ಅಂತ ಅಂತಾರೆ ಅದನ್ನ ನೀವು ಅದನೆನಾದ್ರೂ ತೊಂಬಿಟ್ರೆ ಜೀವಶಾಸ್ತ್ರ ಇರುತ್ತೆ ಭೌತಶಾಸ್ತ್ರ ಇರುತ್ತೆ ರಾಸಾಯನಿಕ ಶಾಸ್ತ್ರ. ಇರುತ್ತೆ ಮತ್ತ ಗಣಿತ ಇರುತ್ತೆ. ಈಗ ಮತ್ತೆ ನೀವ ಏನಾದ್ರು ಕಂಪ್ಯೂಟರ್ ವಿಜ್ಞಾನ ತಗೊಂತೀವಿ ಅಂತ ಅಂದ್ರೆ ಕಂಪ್ಯೂಟರ್ ವಿಜ್ಞಾನ ಇರುತ್ತೆ.
ಹ್ಮ್ ಹ್ಮ್ಮ್
ಭೌತಶಾಸ್ತ್ರ ಇರ್ತೆ ರಾಸಾಯನಿಕ ಶಾಸ್ತ್ರ ಇರ್ತೆ ಮತ್ತು ಗಣಿತ ಇರುತ್ತ.
ಹ್ಮ್ ಹ್
ನಿಮ್ಗೆ ನಾಲ್ ನಾಲಕು ಅ ಶಾಸ್ತ್ರಗಳನ್ನ ಬ ಬದ್ಧವಾಗಿ ನಿಮ್ಗೆ ಹೇಳ್ಕೊಡ್ತಾರೆ ಒಂದೊಂದು ಅ ಇದಿರುತ್ತೆ. ನಿಮ್ಗೆ ಯಾವದೇ ನೀವು ಭಾಗಗಳನ್ನ ಆರಿಸ್ಕೊಂಟ್ರ ನಿಮ್ಗೆ. ನಿಮ್ಗೆ ರಾಸಾಯನಿಕ ಶಾಸ್ತ್ರ ಬಂದ್ಬಿಟ್ಟು ಮತ್ತು ಭೌತಶಾಸ್ತ್ರ ಬಂದ್ಬಿಟ್ಟು ನಿಮ್ಗ ಇದ್ದೇ ಇರುತ್ತೆ. ನಿಮಗೆ ಏನಪ್ಪಾ ಹಾಗೋದು ಅಂತ ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಗಣಿತದಲ್ಲಾಗುತ್ತೆ.
ಹ್ಮ್
ತದಲ್ಲಿ ಮತ್ತೆ ನಿಮ್ಗೆ ಬೌ ಜೀವಶಾಸ್ತ್ರದಲ್ಲಿ ಹೆಚ್ಚು ಕಡಿಮೆ ಅಂತ ಆಗುತ್ತೆ ಈ ತರ.
ಓಹೋ ಹೋ ಹಂಗೆ.
ಆ ನಿಮ್ಗೆ ಆ ಈಗ ವಿಜ್ಞಾನದ ಅನುಭವ ಅಂತ ಅಂದ್ರ ನಿಮ್ಗೆ ಜೀವಶಾಸ್ತ್ರ ತಗ ಒ ಜೀವಶಾಸ್ತ್ರ ತುಂಬಾ ಚೆನ್ನಾಗಿರುತ್ತ ಹ ಜೀವಶಾಸ್ತ್ರ ತುಂಬಾ ಚೆನ್ನಾಗಿರು ಮತ್ತ ಆ ನೀವು ಆ ಜೀವಶಾಸ್ತ್ರ ಓದುವುದಿಂದ ನಿಮ್ಗೆ ಕೆಲವೊಂದಷ್ಟು ಪರೀಕ್ಷೆಗಳು ಬರ್ತವೆ. ಹನ್ನೆರಡನೇ ತರಗತಿ ಆದ ನಂತರ ಅ ನೀಟ್. ನೀಟ್ ಅನ್ನೋದು ಒಂದು ಮುಖ್ಯ ಅ ಪರೀಕ್ಷಾ. ಹ ದೊಡ್ಡ ದೊಡ್ಡ ದೊಡ್ಡ ಮಟ್ಟದ ಈಗ ನಮ್ಮ ಸರ್ಕಾರಿ ಕಾಲೇಜ್ಗಳಗಿರ್ಬಹುದು ನಮ್ಮ ಭಾರತೀಯ ಸರ್ಕಾರಿಗಳ ಕಾಲೇಜ್ ಆಗಿರ್ಬಹುದು. ದೊಡ್ಡ ದೊಡ್ಡ ಮಟ್ಟದಲ್ಲಿರುವ ಕಾಲೇಜ್ಗಳು. ಅಂತ ಕಾಲೇಜ್ಗೆ ನೀವು ತೆರಳಬೇಕಂತ ಅಂದ್ರೆ ನೀವು ಆ ಪರೀಕ್ಷೆಯನ್ನ. ಬರಿಬೇಕು ಬರ್ದ ನಂತರ. ಉತ್ತೀರ್ಣರಾಗ್ಬೇಕು ಅದಾದ ನಂತರ ನೀವು ಅಂತ ದೊಡ್ಡ ದೊಡ್ಡ ಶೈಕ್ಷಣಿಕ. ಕಾಲೇಜಗಳಿಗೆ ನೀವು ಹೋಗಲ್ಲಿ ವಿದ್ಯಾಭ್ಯಾಸನ ತೆಗೆದುಕೊಳ್ಳಬಹುದು.
ಹ್ಮ್ಮ್
ಇಲ್ಲಾ ಅಂದ್ರೆ ನಿಮ್ಗೆ ನೀವು ಇಂಜಿನಿಯರಿಂಗ್ ವೃತ್ತಿಪರ ಕೋರ್ಸ್ ಮಾಡ್ಬೇಕಪ್ಪಾ ಅಂತ ಅಂದ್ರೆ ನಿಮ್ಗೆ. ಜೆಇ ಅಂತ ಒಂದು ಎಕ್ಸಾಮ್ ಇದೆ ಮ ಮತ್ತೆ ಐ ಐ ಟಿ ಅಂತ ಎಕ್ಸಾಮ್ ಇದೆ ನೀವು ಅದರ್ ನೀವು ಅದನ್ನೆಲ್ಲಾ ಉತ್ತೀರ್ಣರಾಗ್ಬೇಕು ಅಂತ ಅಂದ್ರೆ ನೀವು ಕಂಪ್ಯೂಟರ್ ವಿಜ್ಞಾನ, ನೀವು ಜೀವಶಾಸ್ತ್ರ ತೆಗೆದ್ಕೊಂಡು ಮಾಡುಬೋದು ಆದ್ರೆ ನೀವು ಕಂಪ್ಯೂಟರ್ ವಿಜ್ಞಾನ ತೆಗೆದುಕೊಂಡ್ರೆ ನಿಮಗೆ ಗಣಿತದಲ್ಲಿ ಆಸಕ್ತಿ ಇರುತ್ತಲ್ವಾ ಸೊ ನೀವು ಬಹಳಷ್ಟು ಗಮನವನ್ನ ನೀವು ಗಣಿತದ ಕಡೆ ಹರಸ್ಬೋದು ಅನ್ನೋದು ಇದ್ರಲ್ಲಿ ಇರುತ್ತೆ
ಓಹೋ ಹೋ ಹಂಗೆ
ಹಂಗಾಗಿ ಬಹಳಷ್ಟು ಜನ ಏನ್ ಮಾಡ್ತಾರಾ ಅಂತ ಅಂದ್ರೆ ಹನ್ನೆರಡನೇ ತರಗತಿ ಹನ್ನಂದನೇ ತರಗ ತಿಗೆ ನೀಗೆ ವಿಜ್ಞಾನ ಕಂಪ್ಯೂಟರ್ ವಿಜ್ಞಾನ ತೆಗೆದುಕೊಂಡ್ಬಿಟ್ಟು ಅದ್ರಲ್ಲಿ ಅಭ್ಯಾಸ ಮಾಡ್ಕೊಂತಾ ಹೋಗ್ತಾರೆ ಐ ಐ ಟಿ ಗೆ ವಿದ್ಯಾಭ್ಯಾಸ ಮಾಡ್ಕೊಂತಾ ಹೋಗ್ತಾರೆ
ಹ್ಮ್
ಐ ಐ ಟಿ ಯನ್ನ ವಿದ್ಯಾಭ್ಯಾಸ ಮಾಡ್ಕೊಂತ ಹೋದ ನಂತರ ಅವರು ಸರಿ ಸರಿಯಾಗಿ ಹನ್ನೆರಡನೇ ತರಗತಿ ಯಾವ್ದನಂ ತ್ರ ಅವರು ಅದನ ಬರಿತಾರೆ ಕೆಲವೊಬ್ರು ಉತ್ತೀರ್ಣರಾಗ್ತಾರೆ ಕೆಲವೊಬ್ಬರು ಉತ್ತೀರ್ಣರಾಗಲ್ಲ
ಹ್ಮ್
ಸೊ ಈ ತರ ನಡಿಯುತ್ತೆ ನೋಡಿ ಯಾವ್ದೇ ಅಂದ್ರೆ ಆ ಈ ತರ ಏನಪಾ ಅಂತ ಅಂದ್ರೆ ಅ ಪರೀಕ್ಷೆಗಳು ನೀವೆಷ್ಟು ಪರೀಕ್ಷೆಗಳನ್ನ ಬರಿತೀರಾ ನೀವಷ್ಟು ಚೆನ್ನಾಗಿ ಅ ಅಂದ್ರೆ ಓದ್ಕೋತೀರಾ ಅಂತ ಆತರ
ಹೋ ಹಂಗೆ
ಹಾ ಹಂಗೆ ಹಂಗೆ
ಅಂದಾಗೆ ತಾವೇನ್ ಓದ್ತಾ ಇರೋದು ಇವಾಗ
ಇವಾಗ ನಾವು ಇಂಜಿನಿಯರಿಂಗ್ ಮಾಡ್ತಾ ಇದೀವಲ್ವಾ ವೃತ್ತಿಪರ ಕೋರ್ಸು
ಹ್ಮ್
ಸೊ ಅದನ್ನೇ ಮಾಡ್ಕೊಂಡಿದೀವ್ ನೋಡಿ
ಹೇಗ್ ನಡತಾ ಇದೆ ಅಭ್ಯಾಸ
ಆ ನಮ್ದು ನಮ್ದು ತುಂಬಾ ಸುಗಮವಾಗಿದೆ. ನಾವು ಏನಪ್ಪಾ ಅಂತ ಅಂದ್ರೆ ನಮ್ದು ಅ ಇಂಜಿನಿಯರಿಂಗ್ ನಲ್ಲಿ ಕಂಪ್ಯೂಟರ್ ವಿಜ್ಞಾನ ವೃತ್ತಿಪರ ಕೋರ್ಸ್ ಮಾಡಿದ್ವಲ್ವಾ ಸೊ ಅದ್ರಲ್ಲಿ ನಮ್ಗೆ ಗಣಿತ ಬಹಳ ಮುಖ್ಯ ಗಣಿತವನ್ನ ಬಳಸ್ಕೊಂಡ್ಬಿಟ್ ನಾವು ಹೇಗೆ ಜೀವನದಲ್ಲಿ ಬರುವ ಈ ಅಂದ್ರೆ ಈಗಿನ ಕಾಲದಲ್ಲಿ ಜನರಿಗೆ ಬಹಳ ಸುಲಭವಾಗಿ ಜೀವನ ಮಾಡಲಿಕ್ಕೆ ಯಾ ಯಾ ತರಹದ ಹಾ ತರಬೇತಿಗಳನ್ನ ಕಂಡು ಹಿಡಿಬೇಕು ಅನ್ನೋದು ನಾವು ಅಹ್ ಈ ಕಂಪ್ಯೂಟರ್ ವಿಜ್ಞಾನದಲ್ಲಿ ಕಂಡು ಹಿಡಿತೀವಿ ಗಣಿತ ನೋಡಿ ಗಣಿತ್ ದಿಂದ ತುಂಬಾ ಬಹಳಷ್ಟು ಸುಲ ನಮ್ಗೆ ಅಹ ಇದಿದೆ ಅಂದ್ರೆ ಬಹಳಷ್ಟು ಉಪಯೋಗವಿದೆ ಆದ್ರೆ ಗಣಿತನ್ನೆಲ್ಲರೂ ಪರಿಗಣಿಸ್ತಾರೆ ಪರಿಗಣಿಸ್ಬಾರ್ದು ಈ ಜೀವ್ನ ಅಂದ್ರೆ ಈ ಈ ಈ ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತೊಂದು ಮಗದೊಂದು - ಬಹಳಷ್ಟು ಮುಖ್ಯವಾಗಿರುದೆ ಈ ಗಣಿ ತದ ಮೇಲೆ ನೋಡಿ ಇವಾಗ ನೀವು ಅರ್ಥಶಾಸ್ತ್ರ ಮಾಡ್ತೀರಾ ಆ ಅದ್ರಲ್ಲಿ ರಕ್ತದ ಕಣ ಕಣ ಕಣಗಳು ಅದನ್ನ ಎಣಿಸೋಕೆ ಮತ್ತ ಅದರದ ಯಾವದೇ ಒಂದು ತಂತ್ರಜ್ಞಾನ ಬಳವಳಿಕೆ ಮಾಡ್ಬೇಕಂದ್ರೆ ಅದು ಗಣಿತ ಗಣಿತದಿಂದಾನೇ ಸೃಷ್ಟಿಯಾಗಿರುತ್ತೆ ಆಹ ಗಣಿತನ ಓದ್ಬೇಕು ಅನ್ನೋದು ನಂದು ಒಂದು ಚಿಕ್ಕ ಮನವಿ ಅಷ್ಟೇ ಹಾ ಅದು ಓದಿದ್ರೆ ತುಂಬಾ ಸುಗಮವಾಗಲ್ವಾ ಹಂಗಾಗಿ
ಹ್ಮ್ ತಿಂಡಿ ಆಯ್ತಾ
ಹಾ ಹಾ ನಮ್ದಾಯ್ತು ನಮ್ದಾಯ್ತು ನಿಮ್ದ್ ಆಯ್ತ ತಿಂಡಿ ಹಂದಾಗೆ ಏನ್ ಮಾಡಿದ್ರಿ ತಿಂಡಿ ನಾವ್ ಬಂದ್ಬಿಟ್ಟು ಆ ನಾವು ಅಹ ಇದು ತಿಂದ್ವಿ ಏನದು ಅಹ ಶಾವಗೆಯ ಅಂತಾರೆ ನೋಡಿ ಇವಾಗ ಮ್ಯಾಗಿ ಗೊತ್ತಾ ನಿಮ್ಗೆ ಆ ಮ್ಯಾಗಿಯಿಂದ ಮಾಡುವ ನಾ ಶಾವಗೆ ಅಂತಾರೆ ಆ ಶಾವಗೆ ತಿನ್ಂತಿಂದ್ವಿ ನಾವು ನೀವ ನ್ ತಿಂದ್ರಿ
ನಾವುಪ್ಪಿಟ್ಟತಿಂದ್ವಿ ನೋಡಿ ಹಾ
ನೀವ್ ಉಪ್ಪಿಡ್ತೀದ್ರಾ
ಕೇಳಸ್ತು
ಹಾ ಕೇಳಿಸ್ತದೆ ಕೇಳಿಸ್ತದೆ ಹೇಗೆಯ್ತು ಉಪ್ಪಿಟ್ಟು
ಚೆನ್ನಾಗಿತ್ತು ಅಮ್ಮ ಮಾಡಿದ್ರಲ್ವ ಮನೆಯಲ್ಲಿ ಚೆನ್ನಾಗಿತ್ತು ಹ ಹ ಹಾ ಹೌದಣ ಆ ಇವಾಗಿನ ಸ್ಕೂಲ್ಲ್ ಓದ್ತ ಓದ್ತಾ ಇರೋದಲ್ವಾ
ಹ ಹಾ ಹಾ ಮತ್ತೆ ಹೇಗೆ ನಡೀತಾ ಇದೆ ನಿಮ್ ಶಾಲೆ ವಿದ್ಯಾಭ್ಯಾಸ ಎಲ್ಲ ನೋಡಿ ಹತ್ತನೇ ತರಗತಿ ನಿಮ್ಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಅಹ ಏನದು ಮೌಲ್ಯವನ್ನು ಕೊಡುತ್ತೆ ನಿಮ್ಗೆ ನೀವು ತುಂಬಾ ಚೆನ್ನಾಗಿ ಓದ್ಬೇಕು ನೀ ಹತ್ತನೇ ತರಗತಿ ಎಷ್ಟು ಚೆನ್ನಾಗಿ ತೆಗೆದುಕೊಳ್ತೀರಾ ನಿಮ್ಮ ಮುಂದಿನ ಜೀವನದ ಭವಿಷ್ಯ ಅನ್ನೋದು ನಿಮಗೆ ನಿರ್ ನಿರೂಪಿಸ ಕೊಡುತ್ತೆ ಹತ್ತು ಹನ್ನೊಂದು ಹನ್ನೆರಡು ನೀವ್ ಹೇಗ್ ಗೊತ್ತೀರಾ ನಿಮ್ಮ ಬೆಳವಣಿಗೆಯನ ಅದು ನಿರ್ಧರಿಸುತ್ತೆ
ಹಾಂ
ನೀವದನ್ನ ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ನೀವದನ್ನೇನಾದರೂ ಮಾಡಿದ್ರು ಆ ಹಾ ನೀವ ಅದನ್ನ ಚೆನ್ನಾಗ್ ಓದಿ ಚೆನ್ನಾಗ್ ಓದ್ ನಂರ ನೀವ ಇದ್ ಮಾಡಾಬೋದು
ಹ್ಮ್್ಮ್ ಹ್ಮ್ ಹ್ಮ್
ಮತ್ತೆ ಏನ್ ಮಾಡ್ತಿದ್ದೀರಾ
ಏನಿಲ್ಲ ನೋಡಿ ಸುಮ್ನೆ ಹಾಗೆ ಟಿವಿ ನೋಡ್ತಾ ಇದ್ದೀನಿ ಮನೆಯಲ್ಲಿ ಕುೂತ್ಕೊಂಡು
ಸುಮ್ಮನೆ ಹಾಗೆ ಟಿವಿ ನೋಡ್ತಾ ಇದ್ರ ಮನೇಲಿ ಕುೂತ್ಕೊಂಡು ಮನಲಿ ಮನೆ ಬಿಟ್ಟ ನೋಡಿ ಹಲೋ ಹಲೋ ಕೇಳಿಸ್ತಾ ಇದ್ದೇನಾ ನಿಮ್ಗೆ ನನ್ನ ಧ್ವನಿ
ಸರಿ ಸರಿ ಬಿಡಿ ಮತ್ತೆಾಚೋಣ
ಆ ಸರಿ ಧನ್ಯವಾದಗಳು ನಿಮ್ಮಿಂದ ಮಾತಾಡಿ ತುಂಬಾ ಖುಷಿ ಆಯ್ತು
ಧನ್ಯವಾದಗಳು
ಹಾ ಸರಿ